ಮಾಡ್ತಿದ್ಯಾ. ನಾನು ಏನಿಲ್ಲಪ್ಪ ಸುಮ್ನೆ ಹಂಗೆ. ಊರಿಗ್ ಹೋಗ್ಬೇಕ್ ಅಸುಸ್ತಿತ್ತು ಯೋಚ್ನೆ ಮಾಡ್ತಿದ್ದೆ ಹೋಗ ನಾ ಬೇಡ್ವ ಅಂತ.
ಯಾಕೆ ಇವಾಗ.
ಈ ಇದು ರಜೆ ಇದೆ ನಮ್ಗೆ ಇನ್ನೊಂದ್ ತಿಂಗ್ಳಲ್ ಎಕ್ಸಾಮ್ಸ್ ಇದಾವೆ ರಜೆ ಕೊಟ್ಟಿದ್ದಾರೆ. ಸುಮ್ಮ್ನೆ ಈ ಸಿಟಿಯಲ್ ಏನಿ ಬೇ ಬರ್ ಬೇಜಾರಾಗ್ತಿದೆ.
ಸಾಕಾಗಿದ್ಯಾ.
ಸಾಕಾಗ್ ಹೋಗಿದೆ ನಮ್ದು ಹಳ್ಳಿನ ಚೆನ್ನಾಗಿರುತ್ತೆ ಓದ್ ದ್ರೆ ಅಂತ.
ನಿಜ ಇ ಸಿಟಿಲ್ಲಿ ಬರೆ ಅದೇ. ಅದೇ ವಾಹನಗಳ್ ಶಬ್ದ. ದಾ
ಹ್ಮ್್ಮ್
ಆ ಶಬ್ದ ಕೇಳದು ಹಾ ಇದೆ ಇಷ್ಟೇ ಮೊಬೈಲು
ನಿಮ್ಗೆ ಹಳ್ಳಿ ಜೀವನ ಇಷ್ಟನಾ ಸಿಟಿ ಜೀವ್ನ ಇಷ್ಟನಾ
ನಂಗಗೂ ಹಳ್ಳಿ ಜೀವನಾನೇ ಇಷ್ಟ
ಹ ನೀವೆಲ್ಲಿ ಅಂದ್ರೆ ನಿಮ್ದ್ ಹಳ್ಳಿನ ಸಿ ಿನ
ನಾವು ಹಳ್ಳಿಲೆ ಇರೋದು ಇವಾಗ ಇದು ಇವಾಗ ಶಿಕ್ಷಣ ಅದು ಇದು ನೋಡ್ಕೊಂಡ್ರೆ ಅ ಸಿಟಿಲ ಇರ್ಬೇಕಾಗತ್ತೆ ಇಲ್ಲ ನೆಮದಿ ಅಪ್ಪ ಅಮ್ಮ ಅವ್ರೆಲ್ಲಾ ನೋಡ್ಕೊಂಡ್ರಿ ಹಳಿಯಲ್ಲ ಇರೋದು ಬೆಸ್ಟ್
ಅದೇ ನನ್ಗೂ ಇಲ್ಲ್ದ ಇದ್ದು ಸಾಕತ್ ತಿಂಗಳಿಗೆ ಒಂದ್ಸರಿ ಮನೆಗ್ ಹೋಗ್ ಬಂದಿಲ್ಲದ್ರೆ ಆಗದೇ ಇಲ್ಲ ನನಗೆ
ನೀ ಇಲ್ಲಿಂದ ಆಹಾರ ಇಲ್ಲಿಂದ ವಾತಾವರಣ
ಹ್ಮ ಆೋ ಗಸ್ ಬಸ ಮ ಚ ಸ ಹರಳವಾದ ಜೀವನ ನೆಮ್ಮದಿಯಿಂದ ಇರ್ಬೋದು ಅದು ಜಾಸ್ತಿ ವಾಹನಗಳ್ದ ಶಬ್ದ ಇರಲ್ಲ ಮತ್ತೆ ಮೊಬೈಲ್ ಎಲ್ಲಾ ನೋಡ್ಬೇಕಂದ್ರೆ ಅಲ್ಲಿಗ್ ನಮ್ ನೆಟ್ವರ್ಕು ಅಷ್ಟು ಬರಲ್ಲ ನೋಡಿದೀರ ಹಳ್ಳಿಯಲ್ಲೆಲ್ಲ
ಹಾ ಇಲ್ಲ ಬರಲ್ಲ ಅಲ್ಲಿ ಮನೆಗ್ ಹೋದ್ರೆ ಮೊಬೈಲ್ ಮೊಬೈಲ್ ಮುಟ್ಟದ ನಾವು ಆಲ್ಮೋಸ್ಟ್
ನಿಮಿಷನು ನೋಡಿದ್ರು ನ ಅಮ್ಮ ಬೈರುತ್ತೆ ಬ ನಮ್ಮ ಹತ್ರ ಮಾತ್ರ ಮಾತಾಡ್ರಿ ಸಮಯ ಕಳಿರಿ ಆಚೆ ಹೋಗೋಣ ಬನ್ನಿ ಏನ್ ನೋಡ್ತೀರಾ ಫೋನ್ ಅಂತ ನೋಡದೇ ಇಲ್ಲ ನಾವ್ ಮನೆಯಲ್ಲಿ
ಹಾ ಇಲ್ಲಾದ್ರೆ ಅದೇ ಮೊಬೈಲ್ ಅದೇ ಮೊಬೈಲ್
ಕಾಲೇಜ್ ಹೋಗ್ ಬರ್ಬೇಕು ಮತ್ತೆ ಬರೋದು ಮೊಬೈಲ್ ನೋಡ್ಕೊಂತಾ ಇರೋದು
ಇವಾಗ ಹಳ್ಳಿಲಿ ಹಳ್ಳಿ ಹಳ್ಳಿಲಿ ಅಂದ್ರೆ ಹೊಲ ಅದೆಲ್ಲಾ ನೋಡ್ಕೊಂಡು ಅ ಇದು ನೋಡ್ಕೊಂಡು ಗಾಳಿ ಆ ಆ ಗಾಳಿನೇ ಬೇರೆ ಇಲ್ಲಿರೋ ಗಾಳಿನೆ
ಹ ಅಲ್ಲಿ ಅಲ್ಲಿ ಸ್ವಚ್ಛವಾಗಿರೋ ಗಾಳಿ ಸಿಗುತ್ತೆ ಇಲ್ಲಿ ಬರೀ ಅವೇ ಅದ ಪೊಲ್ೂಷನ್ ಪೊಲ್ಯೂಟೆಡ್ ಆಗೋಗಿರೋ ಎಲ್ಲ ಗಾಳಿ ಬರ್ ಹಾ ಅದಲ್ಲಿ ನದಿಗಳು ಕೆರೆಗಳು ಎಲ್ಲಾ ಇರ್ತವೆ ಜಾಸ್ತಿ ಗಿಡ ಮರಗಳೆಲ್ಲ ಇ
ಹಳ್ಳಿಲಿ ಹಕ್ಕಿಗಳ ನಿಮ್ದು ಸೌಂಡು ಅದೆಲ್ಲಾ ಚೆನ್ನಾಗಿರುತ್ತೆ ಇಲ್ ಯಾವ್ ಹಕ್ಕಿ ಸೌಂಡು ಇಲ್ಲ ಬರೇ ವಾಹನದ್ದೆ ಕೇಳ್ಸ
ಹಾ ಅಲ್ಲಾದ್ರೆ ಹೆಂಗಂದ್ರೆ ಬೆಳಿಗ್ ಗೆ ನಮ್ಗೆ ಕೊಳಿ ಕೂಗಿ ಎಬ್ಬುರ್ಸುತ್ತೆ ಇಲ್ಲಿ ನಮ್ ಅಲರಾಮು. ಅವೇ ಫೋನ್ ಇಲ್ಲ ಅಂ ಫೋನು ಫೋನು ಫೋನು ಎಲ್ಲದುಕ್ಕೂ ಫೋನ್ ಬೇಕ್
ಫೋನೇ ಬೇಕು.
ಹ್ಮ್ ಬೆಳಗ್ ಬೆಳಗ್ಗೆ ಕೋಳಿ ಕೂಗಿ ಎಬ್ ಗುಡ್ಸಿದ್ದೆ ಪಕ್ಷ್
ಅಲ್ಲಿ ಹಳ್ಳಿಲ್ ಆದ್ರೆ ಸೌದೆ ಒಲೆ ಎಲ್ಲಾ ಯೂಸ್ ಮಾಡ್ ಕೊಂಡು ಎಷ್ಟ್ ಚೆನ್ನಾಗಿರುತ್ತೆ ಅದ್ ಅಡ್ಗೆ.
ಹ್ಮ ರುಚಿಕರವಾಗಿ ಬರುತ್ತೆ ಅಡ್ಗೆ ಇಲ್ಲೆಲ್ಲ ಬರೀ ಗ್ಯಾಸು ಇನ್ನ ಎಲೆ ಇದು ಎಲೆಕ್ಟ್ರಿಕ್ದೆಲ್ಲ ಯೂಸ್ ಮಾಡ್ತಾರಲ್ಲ. ಅಷ್ಟ್ ಅವೆಲ್ಲ ಆರೋಗ್ಯಕ್ ಕು ಅಷ್ಟು ಒಳ್ಳೇದ್ ದಲ್ಲ ಅಷ್ಟು ರುಚಿಕರವಾಗು ಇರ್ ರಲ್ಲ ಊಟ.
ಇವಾಗ ಮಣ್ಣಿಂದ ಮಾಡ್ಗಿರೋ ಮಡ್ಕೆ ಇರುತ್ತೆ ನೋಡು.
ಹಾ ಹ.
ಇದ್ರಲ್ ಮಾಡುದ್ರೆ ಅಡ್ಗೆ ಎಷ್ಟ್ ಚೆನ್ನಾಗ್ ಆಗುತ್ತೆ.
ಓ ಆ ಕಾಲ್ದಲ್ಲೆಲ್ಲಾ ಅದ್ರಲ್ಲೇ ಅಡ್ಗೆ ಮಾಡ್ ಹಾಕೊಂತಿದ್ರು ಇವಾಗೆಲ್ಲಾ ಯಾರ್ ತಿಂತರ್ ಹೇಳ್ರಿ ಹಳ್ಳಿಯಲ್ಲೂ ಸ್ವಲ್ಪ ಇದಾಗ್ಬುಟ್ಟಿದಾರೆಲ್ಲಾ.
ಚಿತೆ.
ಹ ಅವ್ರು ನಾವು ಸಿಟಿ ಅವ್ರ ತರ ಇರ್ಬೇಕು ಅನ್ಕೊಂತಾರೆ ಮತ್ತೆ ಹಸು ಕರುಗಳೆಲ್ಲಾ ಇದಾವಲ್ ಇರ್ತವೆ.
ಹ್ಮ್ ಅಲ್ಲಿ ಪರಿಶುದ್ಧವಾದ್ ಹಾಲ್ ಸಿಗುತ್ತೆ ಇಲ್ಲಾದ್ರೆ ಎಲ್ಲಾ.
ಹ ಪ್ಯಾಕೆ ಪ್ಯಾಕೆಟ್ ಹಾಲು ಎಲ್ಲಾರ್ ಮನೇಲ್ಲೂ ಇರ್ ಅಥವಾ ಹಳ್ಳಿಗಳಲ್ಲಾದ್ರೆ ಹಸುಗಳು ದನಗಳು ಕರು.
ಹಂಗೆ ಅವ್ರ್ ಗೊತ್ತಾ ಹೊಲ್ದಲ್ ಬೆಳ್ದಿರೋದು ಅಲ್ಲಿಂದ್ ಅಲ್ಲೇ ತಂದು ತಿನ್ಬೊದ್ ಅವ್ರು.
ಹ್ಮ ಆ ತರ್ಕಾರಿ ಮತ್ತೆ ಹಣ್ಣುಗಳು.
ಹಾ ಎಲ್ಲಾ ಅವ್ರೇ ಬೆಳಿಬೊದು ಇಲ್ಲ ದ್ರೆ ಕೊಂಡ್ಕೊಂಡ್ ತರ್ಬೇಕು.
ಎಲ್ಲದಕ್ಕೂ ಕೊಂಡ್ಕೋಬೇಕು ಇನ್ನ ಏನಂದ್ರೆ ಅಲ್ಲಿ ಇವಾಗ್ ನೋಡಿ ಸಿಟಿ ಸಿಟಿಯಲ್ಲಿ ಇರ್ತಾರಲ್ಲ ಅವ್ರ್ ರು ಪಟನ್ದಲ್ಲಿ ಅವ್ರಗೆ ಪಕ್ಕದ್ ಮನೆಯವ್ರ್ ಯಾರಂತ ಸಮೆ ತನು ಗೊತ್ತಿರಲ್ಲ ಅವ್ರ್ ಜೀ ಅವ್ರ್ ಜೀವ್ನ ಅವ್ರ್ಗೆ ಆಗೋಗಿರುತ್ತೆ.
ಆಯ್ತು ಯಾರ್ ಕಷ್ಟ ಬೋರ್ ಆಗದೇ ಇಲ್ಲ ಇಲ್ಲಿ ಸಿಟಿಲಿ
ಅದೇ ಅದೇ ಹಳ್ಳಿಯಲ್ಲಾದ್ರೆ ಪ್ರ ಒಬ್ಬರಿಗೂ ಗೊತ್ತಿರುತ್ತೆ ಒಬ್ಬ್ರ ಮನೇಲಿ ಸಮಸ್ಯೆ ಆದ್ರರು ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿ
ನಿಜ ಅವ್ರ ಕಷ್ಟಕ್ಕ ಆಗ್ತಾರೆ ಅಲ್ಲಿ
ಹ್ಮ ಅದೇ -ಅದೇ ಇಲ್ಲಿ ಎಲ್ಲಿ ನೋಡ್ರು ಬಿಲ್ಡಿಂಗ್ಸು -ಬಿಲ್ಡಿಂಗ್ಸು ಮರ ಗಿಡಗಳೇ ಇರಲ್ಲ ಎಲ್ಲಾ ಮರ ಗಿಡಗಳನೆೆಲ್ಲ ಕತ್ತರ್ಬಿಟ್ಟು ದೊಡ್ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಂಡ್ ಇರ್ತಾ ಇದಾರೆ ಇಲ್ಲಿ ಸಿಟಿಗಳಲ್ಲಿ ಅದ ಹಳ್ಳಿಯ ಯಶ್
ಗಿಡಗಲ್ ಕಡಿಮೆ ನಮ್ಮ ಹಳ್ಳಿಗಳಲ್ಲಿ ಆದ್ರೆ ತೆಂಗಿನ ಮರ ಮಾವಿನ ಮರ ಅಂತ ಎಷ್ಟು ಗಿಡಗಳು ಇರುತ್ತೆ
ಹ್ಮ್ ನಾವ್ ಇವಾಗ ನೋಡ್ರಿ ನಮ್ಗೆ ಎಳ್ನ ಕುಡಿಬೇಕ ಅನ್ಸುತ್ತೆ ಅಲ್ಲೇ ಹಳ್ಳಿಯಲ್ಲಿ ಇರ್ತೀವ ಅಂದ್ರೆ ಅಲ್ಲೇ ಕಿಟ್ಕೊಂಡ್ ಕುಡಿತೀವಿ ಇಲ್ಲಿ ಸಿಟಿಯಲ್ಲಿ ಹೆಂಗಂದ್ರೆ ಅದನ್ನು ಬಾಟಲ ಅಲ್ಲಿ ಕೊಡ್ತೀವಿ ಎಳ್ಳೀರ್ ಸಮೇತ
ಹಾ
ಎಲ್ಲಿರೂ ಹಂಗ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಹಂಗ ಹಂಗೆಲ್ಲ ಮಾಡ್ತ ಕೆಲವೆಲ್ಲ ಎಳ್ನೀರು ಸಿಕ್ತಾವೆ ಇವಾಗ
ಹ್ಮ್ ಎಲ್ಲಾ ಹೈಬ್ರ್ ಇವಾಗ ಹೈಬ್ರಿಡ್ ಎಲ್ಲ ಚವಾರಿ ಯಾವುದೂ ಇರಲ್ಲ ಹೈಬ್ರಿಡ್ ಒಳ್ಳೇದಲ್ಲ
ಹಾ ಅವೆಲ್ಲ ನಮ್ಮ ಆರೋಗ್ಯಕ್ಕ ಅಷ್ಟು ಒಳ್ಳೇದಲ್ಲ ಹ್ಮ್
ಏ ಜನ್ರ ಹೆಂಗಂದ್ರೆ ಇವಾಗ ಸ್ವಲ್ಪ ಚೆನ್ನಾಗ್ ಕಂಡ್ರೆ ತಗೊಂಡ್ಬಿಡ್ತಾರೆ
ಹ್ಮ ನೇ ಆದರಿಂದ ಮತ್ತೆ ಎಷ್ಟು ಇಷ್ಟೊಂದ ನಮ್ಮ್ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಯಾರು ಯೋಚನೆ ಮಾಡ್ತಿಲ್ಲ ಎಲ್ಲಿ ಸಿಟಿಯಲ್ಲಿ ಎಲ್ಲರಿಗೂ ಬೇಗ -ಬೇಗ ಆಗದೇ ಬೇಕು ಆರೋಗ್ಯಕ್ಕೆ ಒಳ್ಳೇದ ಯಾರು ನೋಡ್ಕೊಂತಾನೇ ಇಲ್ಲ ಅಷ್ಟು ಅಲ್ವಾ
ಹಾ ನಿಜ
ಹ್ಮ್- ಹ್ಮ್ ಅ ಹಳ್ಳಿಯಲ್ಲಿ ಇವಾಗ ನೋಡ್ರಿ ನಮ್ಗೆ ಚಿಕ್ಕ ಚಿಕ್ ಮಕ್ಳ ಜೊತೆ ಎಲ್ಲಾ ಆಟ ಆಡ್ಕೊಂತ ಸಂಜೆ ನಾ್ ಅವರು ದೊಡ್ಡ ವರೆಲ್ಲಾ ಆ ಕಡೆ ಓಡಾಡ್ಕೊಂತ ಇ ತಾರೆ ಇಲ್ಲಿ ಯಾರು ಓಡ ಸ್ವಲ್ಪ ದೂರ ಹೋಗ್ಬೇಕಂದ್ರರು ವಾಹನ ಬೇಕಿಲ್ಲಿ ಇರೋರಿಗೆ
ಹಾ ಸ್ವಲ್ಪ ನಡಿಯಕ್ ಆಗಲ್ಲ ಅವ್ರಿಗೆ
ಹ ಅಲ್ಲಿ ಹಳ್ಳಿಯಲ್ಲೆಲ್ಲಾ ಹೆಂಗಂದ್ರೆ ಅವ್ರು ಎಷ್ಟು ದೂರ ಹೋಗ ನಡ್ಕೊಂಡೆ ಹೋಗ್ತಾರೆ ಪಕ್ಕದವರ್ಗೂ ನಡ್ಕೊಂಡ್ ಹೋಗ್ತಾರೆ ಸ್ವಲ್ಪ ಜನ ಆದ್ರೆ ಒಳ್ಳೇದಲ್ವಾ ನಡಿಯೋದು ಅದ್ರಿಂದ ನಮ್ ದೇಹಕ್ಕೆ ಒಳ್ಳೇದ ಅದ್ರಿಂದ ಏನ ಐತಿ ಹೇಳ್ರಿ ಏನ್ ವಾಹನಗಳು ವಾಹನಗಳು ಇಲ್ಲಾಂದ್ರೆ ಸೈಕಲ್ಲ್ಲಿ ಹೋಗ್ತಾರೆ ಅದು ಒಳ್ಳೇದು
ಆಂಡ್ ಇಲ್ ಮಕ್ಳಿಗೆಲ್ಲಾ ಹೊರ್ಗಡೆನೆ ಬಿಡಲ್ಲ ಮಣ್ಣಲ್ ಆಟ ಆಡಕ್ ಬಿಡಲ್ಲ. ಹಳ್ಳಿಲಿಲ್ ಹಳ್ಳಿಲ್ ಅಂಗಿಲ್ಲ. ಎಲ್ಲಾನೂ ಆ
ಅದೇ ಅದೇ ಎಲ್ಲಾ ಆಟ ಆಡ್ ದಿವಿ ಇಲ್ಲಿ ಯಾರು ಆಚನೆ ಬಿಡಲ್ಲ ಮನೆಲ್ಲೇ ಆಟ ಆಡ್ಕೊಂಡಿರೋದು ಮೊಬೈಲ್ ಕೊಟ್ಬುಡ್ತಾರೆ ಇಲ್ಲಾಂದ್ರೆ. ವೀಡಿಯೋ ಗೇಮ್ಸ್ ಅಂತೆ.
ದೇವ್ರ್ ಊಟ ಮಾಡಿಲ್ಲ ಅಂದ್ರೂನು ಮೊಬೈಲ್ ಕೊಡ್ತಾರೆ ಏನ್ ಆಗಿಲ್ಲ ಅಂದ್ರುನು ಮೊಬೈಲ್ ಕೊಡ್ತಾರೆ. ಕೊರ್
ಹ್ಮ್ ನಮ್ಮ ಬಾಲ್ಯ ದಿನಗಳಿ ಚೆನ್ನಾಗಿರ್ತಿತೆಲ್ಲಾ ಊಟ ಮಾಡ್ಸಾಕ್ ಎಲ್ಲ ಅಮ್ಮೂರ್ ಆ ಚೆ ಕರ್ಕೊ ಬಂದು ಚಂದಮ್ಮ ತೋರ್ಸೆಲ್ಲ ಆ ಕತೆ ಹೇಳಿ. ಹಾ ಹಾಡಿ ಊಟ ಮಾಡ್ತಿದ್ರು ಇವಾಗ ಒಂದ್ ಹಾಡು ಒಂದ್ ಹಾಡು ಊಟ ಮಾಡಕ್ ಹಚ್ ಕೊಡ್ತರು ಒಂದ್ ಮಲ್ಗಕ್ ಒಂದ್ ಹಾ
ಒಂದಾರ್ ನಿಜ ಅವ್ರಗ್ ಹೆಂಗಂದ್ರೆ ಸಮಯ. ಇದಾಗಿರ್ಬಾರ್ದು ಮತ್ತು ಅವ್ರಗುನು ಏನು ಇದಾಗ್ ಇರ್ಬಾರ್ದು ಅಂತ.
ಹಾ ಮತ್ತೆ ಅಜ್ಜಿ ಒಂದ್ ಕತೆ ಹೇಳ್ತಿದ್ರು ಮಲ್ಕೋಬೇಕ್ರೆ ಕತೆ ಹೇಳಿ ಮಲಗಸ್ತಿದ್ರು. ಇನ್ನು ಎಷ್ಟೊಂದ್ ವಿಷ್ಯ ಕಲಿಬೋದು ಹು ಇವಾಗ್ ನಿನ್ ಮಕ್ಳಿಗೆಲ್ಲ ಹಂಗಿರಕ್ಕೆ ಆಗಲ್ಲ ಇನ್ನು ನಾವು ಹಿರಿಯರಿಂದ ಕಲಿ ಕಲಿತಿದ್ವಿ ಎಷ್ಟೊಂದ್ ಅಲ್ಲಿಂದ. ಇದ್ದಾಗ್ ಹಳ್ಳಿಯಲ್ಲಿ ಎಷ್ಟೊಂದ್ ಕಲಿತಿವ್ ಅವ್ರಿಂದ.
ಹಾ ನಿಜ ಕಲಿತೀವಿ ಎಷ್ಟೋ ಅಂದ್ರೆ ನಮ್ಗ್ ಗೊತ್ತಿರೋದ ಗೊತ್ತಿಲರ್ ವಿಷ್ಯ ಎಲ್ಲಾ ಹೇಳ್ತಾರೆ.
ಹ್ಮ ಎಷ್ಟೊಂದು ತಿಳ್ಕೋಬೋದು ಇಲ್ಲಿ ಬರೀ ಅವ್ ಯಾರ್ ಹೇಳುದ್ರು ಕೇಳಕ್ಕೂ ಇಲ್ಲ ಯಾರು ಕೆಳೋರು ಇಲ್ಲ ಬಿಡ್ರಿ ಇಲ್ಲಿ ಅವ್ಇ ಕೆಲ್ಸ ಅವ್ರಿಗೆ ಆಗೋಗಿರ್ತವೆ. ಅಲ್ಮ್ ಪಕ್ಕದವ್ರತ್ರ ಮಾತಾಡೋದು ಇಲ್ಲ ಬರೀ ಮೊಬೈಲ್ ನೋಡ್ಕೊಂಡ್ ಇರ್ತಾರ ಇಲ್ಲಾಂದ್ರೆ ಅವ್ರ್
ಅವ್ರ್ ಪಕ್ಕದವ್ರ್ ಜೊತೆ ಬಿಡು ಅವ್ರ್ ಅವ್ರ್ ಫ್ಯಾಮಿಲಿ ಅವ್ರ್ ಜೊತೆ ಅವ್ರ್ ಕುಟುಂಬುದ್ ಜೊತೆನೆ ಅವ್ರ್ ಮಕ್ಳು ಜೊತೆನೆ ಅವ್ರ್ ಮಾತಾಡಲ್ಲ.
ಹ ಕುಟುಂಬವ್ರ ಜೊತೆ ಮಾತಾಡ್ದೆನೆ ಸಂತೋಷವಾಗಿರುತ್ ಮನ್ಸೆಲ್ಲ. ಸಂತೋಷವಾಗಿರುತ್
ಇವಾಗ ಅವ್ರ ಅವ್ರ ರೂಮಲ್ಲಿ ಒಂದೊಂದ್ ಮೊಬೈಲ್ ಹಿಡ್ಕೊಂಡ್ ಕುೂತ್ಕೊಂಡ್ ಬಿಡ್ ತರೆ
ಅಯ್ಯ ಮೊಬೈಲ್ ಪಕ್ಕದ್ ರೂಮಲ್ಲೇ ಇರ್ತಾರೆ ಎದ್ದು ಬಂದ್ ಮಾತ್ ತಾಡ್ಸೋಕೆ ಆಗಲ್ಲ ಎದ್ದ್ ಬಂದ್ ಕರಿಯಕ್ ಕಾಗಲ್ಲ ಫೋನ್ ಮಾಡ್ತಾರೆ ಅದಕ್ಕೂನು
ನಿಜ
ಅದೇ ಇವಾಗ ಹಳ್ಳಿಗಳಲ್ಲೆಲ್ಲಾ ನೋಡ್ರಿ ಆರ ಎಲ್ಲಾರೂ ಒಟ್ಟಿಗೆ ಕೂತ್ ಊಟ ಮಾಡ್ತೀವಿ. ಮತ್ತೆ ನಮ್ ಮ ಗ್ ಇವಾಗ ಬೇಸಿಗೆಗಾಲ ಅಲ್ವಾ ಮನೆ ಮೇಲೆ ಎಲ್ಲಾರೂ ಒಟ್ಟಿಗೆ ಮಲಗ್ತೀವಿ ಆಟ ಆಡ್ಕೊಂತ ಹಾಡಾಡ್ಕೊಂತ ಚಂದಾದ ಒಂಂತರ ಇಲ್ಲಿ ಒಬ್ಬೊಬ್ರಿಗ ಒಂದು ಸಪ್ರೇಟ್ ಸಪ್ರೇಟ್ ಬೆಡ್ರೂಮ್ಸ್ ಇರ್ತವೆ.
ಅವ್ರಗೆ ಆ ಇವಾಗಿನ್ ಮಕ್ಳಿಗೆ ಏನಂದ್ರೆ ಸಂಬಂಧಗಳ್ ಬೆಲೆನೆ ಗೊತ್ತಿರಲ್ಲ.
ಅದೇ ಅದೇ ಅಜ್ಜಿ ತಾತ ಜೊತೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಂತ ಗೊತ್ತಿಲ್ಲ ಅವರಿಗೆ ಹಾ
ಅಪ್ಪ ಅಮ್ಮನ ಜೊತೆನೆೇ ಚೆನ್ನಾಗಿ ಮಾತಾಡ್ತಿರಲ್ಲ ಒಂದ್ ಮೊಬೈಲ್ ಸಿಕ್ಕರೆ ಸಾಕು
ಹ ಅದೇ ಅದೇ ಹೇಳ ಮಲ್ಗೋದಿಲ್ಲ ಅಪ್ಪ ಅಂಗ ಅವ್ರಿಗೆ ಒಂದ್ ಸಪ್ರೇಟ್ ಬೆಡ್ರೂಮ್ ಬೇಕು ಓದ್ಕೋಳಕ್ ಒಂದು ಕೊಟ್ಟಿಗೆ ಬೇಕು ಅವ್ರಿಗೆ ಹ ಶಾಲೆಗೂ ಹೋಗ್ಬೇಕಾರೆೆ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗ್ ಹೋಗ್ತಾರಲ್ಲಾ ಎಲ್ಲಾರೂ ಒಟ್ಟಿಗೆ ಎಲ್ಲಾರು ಬಂದು ಅ ಎಲ್ಲಾರು ಒಟ್ಟಿಗೆ ಶಾಲೆಗೆ ಹೋಗಿ ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಹೆಂಗಂದ್ರೆ ಸಿಟಿಯಲ್ಲಿ ಇವಾಗ ಆನ್ಲೈನ್ ಕ್ಲಾಸಸ್ ಬೇರೆ
ಹಾ
ಆನ್ಲೈನ್ ಕ್ಲಾಸಸ್ ಅಂತೆ ನೋಡಿ ಚಿಕ್ ಚಿಕ್ ಮಕ್ಳು ಮಕ್ಕಳಿಗೆಲ್ಲ ಹಂಗೆಲ್ಲಾ ಆನ್ಲೈನ್ ಕ್ಲಾಸಸ್ ಎಲ್ಲ ಇಟ್ಟ್ರೆ ಅವ್ರರಿಗೆಲ್ಲ ಕಣ್ಣಿಗೆಲ್ಲ ಇದಾಗಲ್ವಾ
ಇವಾಗ ಸಣ್ಣ ಸಣ್ಣ ಮಕ್ಳಿಗೆಲ್ಲ ಸ್ಪೆಕ್ಸ್ ಬರುತ್ತೆ ಎಲ್ಲಾನು ಇವಾಗ ಸಣ್ಣವ್ರಿಗೆ ನಿಮ್ಮನೆ ಅವ್ರಿಗೆಲ್ಲ ಸ್ಟಾರ್ಟ್ ಆಗೈತೆ ಇವಾಗ
ಅದೇ ಅದೇ ತಲೆನೋವು ಅಂತೆ ಮೈಗ್ರೇನು ಬೆನ್ನು ನೋವು ಮತ್ತೆ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಕಿವಿಗೆಲ್ಲ ಅವೆಲ್ಲ ಇಡ್ಕೊತಾರಲ್ಲ ಇಯರ್ಫೋನ್ಸ್ ಅಂತೆ ಬ್ಲೂಟೂತ್ ಅದರಿಂದ ಕಿವಿ ನೋವೆಲ್ಲ ಬರುತ್ತೆ
ಆ ಚಿಕ್ಕ ವಯಸ್ಸಲ್ಲಿ ಬಂದ್ರೆನೆ ಹಂಗಿಇತ್ತು ಇನ್ ಇನ್ ವಯಸ್ಸ ಆಗ್ ಆಗ್ತಾ ಏನೇನ್ ಬರುತ್ತೆ ಅವ್ರಿಗೆ
ಹ ಈ ವಯಸ್ಸಲ್ಲ ಇಷ್ಟಿದ್ರು ಆ ವಯಸ್ಸ ಅವ್ರಂಗ ಏನ್ ತಡ್ಕೊಳಕ್ ಆಗುತ್ತೆ ಹೇಳಿ
ಆ ಮಕ್ಳಿಗೆ ಹೆಂಗ್ ಬೆಳಸ ಬಂದ್ರೆ ಎಲ್ಲಾ ತಡ್ಕೊಳ್ಳತಾರ ಇವಾಗ ಹಳ್ಳಿಯ ಹಳ್ಳಿ ಮಕ್ಳು ಹೆಂಗಿರ್ತಾರ ಗೊತ್ತಾ ಏನಾದ್ರು ಸಹಿಸ್ಕೊಳ್ಳತಾರ ಸಹಿಸಿ
ಅವರು ಚೆನ್ನಾಗಿರೋ ಪೌಷ್ಟಿಕಾಂಶ ಊಟ ಮಾಡ ಮುದ್ದೆ ತಿಂತಾರೆ ರಾಗಿದೆಲ್ಲಾ ತಿಂತಾರೆ ಇವ್ರ ಏನು ತಿನ್ನಲ್ಲ ಬರೀ ಆ ಆಚೆ ತಿಂತಾರೆ ಅದರಿಂದ ಅವರಿಗೆ ಇರಲ್ಲ ಹ ಅದಕ್ಕೆ ಹಳ್ಳಿ ಜೀವನನೇ ಚೆನ್ನಾಗಿರುತ್ತಂತೆ ಇವರೆಲ್ಲ ಸಿಟಿಗಿನ್ನ
ಹು ನಿಜ ಹಳ್ಳಿ ಜೀವನಾನೇ ಚೆನ್ನಾಗಿರುತ್ತೆ ಅಲ್ಲಿ ಇ ಇದು ಸಿಟಿ ಕಂಪೇರ್ ಮಾಡದು
ಹ್ಮ್ ನಂಗೂ ಹಳ್ಳಿ ಜೀವನನೇ ಇ ಇಷ್ಟ ರೀ ಹ್ಮ್ ಹ್ಮ್ ಸರಿ ಇದ
ಹಾ